ಹ್ಮ್ ಮತ್ ನ್ರ ಮಷ್ಟ ಕುಂತು ಅದು ಕುಂತುಂದ. ಯ ಈಗ್ ಬಿಟ್ಟು ಬಂದಾರತ್ತ ಬಾಳ ಬಂದ್ಬ ಬಿಟ್ಟು ಬಂದಾರತ್ತ ಬಿಎಂಟಿಸಿ ನ್ಯಾಗ ಈಗ ಬಿಡ್ಸ್ಬೋದು ಈಗ ನೀನು ಯಾರಾದ್ರಗ ಅವ್ರಿಗೆಲ್ಲ ಅವರ್ದ ಅವ್ರಿ ಗೊತ್ತಂತಿರ್ತಾರ ಬೆಂಗಳೂರು ಆಗ. ಅವ ಸಿಕ್ಕ ಪಟ್ಟೆ ಟ್ರಾಫಿಕ್ ಆ ಹೌ ಹೆಂಗ್ ಹುಚ್ಚು ಬಂದು ಹೊಡ್ಸ್ತೀರಪ್ಪ ಅ ವಿ ಅಲ್ಲೆಲ್ಲ ಸಾಪಿಲ್ಲ ಇಲ್ಲಿ ಸ್ಟಾಪುರ್ ತೋಪು ಇಡ್ಲ್ಲಿ ಬಸಡ
ಕ
ಎಸ್ ಎ ಬಸಪ್ಪ ಕೇಳ ಕೂಡ ಕಟ ಹ ಮಸ ಇಪ್ಪತ್ತ ಇಪ್ಪ ಆ ಅಷ್ಟ ಇರ್ತಿ ಇಪ್ಪತ್ತರುವಸ ನಾನ ಅನ್ತ್ಬಿಟ್ಟಿಗೆ ಮತ್ತ ರೂಮ್ ಬಾಡಿ ಇವ್ರ ಕಡೆ ಇಲ್ಲಿ ಏ ಕೇಳ ರೂಮ ಬಾಡಿ ಇವ್ರ ಕಡೆ ಎಲ್ಲ ಊಟಿಯರ್ ಕಡೆ ಸರ್ ಅಂತ ಯಾವ ಯಾ ಒಂದದ ಸರ್ ಇಪ್ಪತ್ತೈದು ಇಪ್ಪತ್ತ ಇಪ್ಪ ಇಪ್ಪತ್ತದ ದೀಪತ್ ಇತ್ತಲ್ಪಾ ರೂಮ್ ಬಾಡಗಿ ಊಟ ಹ್ಮ ಊಟ ಎಲ್ಲ ಹೋಗುತ್ತಮ್ಮ ಹೊರಗ ಹೋಗುತ್ತ ಎಲ್ಲ ಎಲ್ಲಿವರ್ಗ ಓ್ತರ ಅದೇನ ಇದು ಏನೋರು ಹಳ್ಳೆ ಸಿೀಟ ಅನಬಿದ್ರ ಅವರು ಮಂದಿ ಇಷ್ಟ ಇದು ಜಾಸ್ತಿ ಮಾಡ್ರ ಕೊಲ್ಲ ಬಸ್ನಾಗ ಯಾಕಿ ಹ್ಮ್ ಬಿ ಎಮ್ ಸಿ ಬ ಹೋಗಿ ನ ಬೆಂಗಳುರಗ ಹೋಗಿರ ಹ ಈ ಒಂದು ನಾಕು ವರ್ಷ ನಾಲ್ಕು ವರ್ಷ ಆ ತಿನ್ಸುತ್ತೆ ಹ ಹ್ಮ್ ಚನ್ನಲ್ಲ ಬ ರಲಟ ಬ ಬಾರಿ ತು ಎಲೆಕ್ಟ್ರಿಕಲ್ ಬೈಕ್ ತಗಕ್ಲಿ ಒಂದು ಇಲ್ಲೇ ಬೀರೆ ಮೂವತ್ ನವತ್ ಸಾವಿ ರೂಪಾಯಿ ಅಂತ ಎಲೆಕ್ಟ್ರಿಕ್ತವಿ ಮೂವತ್ ಸಿ ರೂಪಾಯಿ ಮ ಇದು ಶಿವಪು ಇ ಸಣಂದ ಐತಲ್ಲ ನೀವು ಇಲ್ಲಿ ಪೆಟ್ರೋಲ್ ಒಂದು ಹದನೈದ ದಿನದ್ ಒಂದು ಎರಡ್ ತಿಂಗಳದ ಮೂವ್ ಸಾವಿರ ರೂಪಾಯಿ ಹ ರನ್ನಿಂಗ್ ಆಗಲ್ಲ ಅನ ಅದ್ನ್ ತಂದ ಏನ್ ಮಾಡ್ತದೆ. ಈ ಹೊಲಕ್ಕ ಹೊಲಕ್ಕ ಮನಿ ಅಡ್ಯಾಡಕ್ ಅರ್ಜೆಂಟ್ ಅಂಗಡಿ ನಡತ ನೀ ಅರ್ಜೆಂಟ್ ಲಾ ಹ ಎಲ್ಲರ ಹೋಬಕ್ ಮಗ್ ಒಂದ್ ಬೈಕ್ ಇರತಲ್ಪಾ ಲಾಂಗ್ ಹೋಗಬಕ್ ಅದನ ತಗೊಂದ ಹೋಗ್ಬೇಕು. ಲೋಕಲ್ ಇಡಬೇಕ ಇದನ್ ತಗೊಂಡ್ ಹೋಬಕ್ ಏನ್ ಅರ್ಜೆಂಟ್ ಇದರ ಅದನ ತಗೊಂಡ್ ಅಡ್ಡಾಡಬೇಕು. ಸುಮ ಆರಾಮ ಇಲ್ಲಿ ಮಳಿ ಬಂತಂದ್ರೆ ಹೊಲ್ದ ನಡಲಿದೆ ಒಲ್ದ ಹ್ಬೇಕು ಅದನ್ನ ತಗೊಂಡ್ ಹೋಬಕ್ ಮೋದ್ ಒಂದಸರಿ ಏ ಸುಭಾಷಣ್ಣ ಅಂತಂದ ಕೇನ್ ಮ ಏನ ಚ ಕೆಲಸ ಬಿರ್ತ ಅಲ್ಲ ಒತ್ತಿ ಹೊಡಿಬೇಕುಂದ್ರ ಓಡ್ತ ಓಡ್ತ ಲೇ ಸೊಂಡ ಬರಲ್ಲ ಅಷ್ಟ ಡಿದ್ ಗೊತ್ತಲ್ಲ ಅಷ್ಟೇ ಓಡ್ತಾವವುವು ರೋಡು ಬಾರಿ ಸ್ಮೂತ್ ಇರ್ಬೇಕು ಕಾಬ ನಡತಾ ಇಲ್ಲಿನ್ ಓಡ್ತಾವ ಓಡಲ್ಲ ಅನಲ್ಲ ಅದು ನಮ್ಗ್ ಗೊತ್ತಾಗಲ್ಲ ಸದ ಸೋಂಡ ಬಂದ್ರ ಸೋಂಡ ಬರರು ಅಷ್ಟ ಹೊಡದ್ರುಣ ಗಾಡಿ ಸಂಕಲ್ ಎಂತ ಪಸ್ಬಡ್ರರುಸ್ಬಡ ಒಂದಸಲ ಇಲ್ಲ ಹಂಗಪ್ಪ ಅಷ್ಟೇ ಏನ್ ಅನ್ಸುದಿಲ್ಲವ ನೀನು ನೋ ನಂಬರ್ ಇಐತೀನ ಹ್ಮ ಮಣ್ಣ ಯ ಮಾಡ ನಾಲ್ ಇದ ಅಲ್ಲ ನ ಇನ್ ನ ಮಾಡೋ ಮಾಡ್ ಇದು ಇದಾ ನಂಬರ್ ಇದು ಪರೋ ನಂಬರ್ ಸಿಮ್ ಇಲ್ಲ ಸಿಮ್ ಐತಿಚಾರ್ಜ್ ಇ ಅದ ನಿಜರಾಗಐತಾನ ಹ್ಮ್ ಹಮ್ಮ ಆಯ್ತ್ ಸ ಟಾಸ್ಕ್ ಎಷ್ಟು ಯಾವ ಮಾತಾಡ ಎಷ್ಟು ಮನ್ಯಾರ ಅನ್ನೊಂದ ಇತ್ತುಂದ ಮಣ್ಣ ಹನ್ನೆರಡ್ ಹನ್ನೆಡ ಇದ್ದಾಗ ಮುನ್ನೂರ ಎಪ್ಪತ್ ಮೂರು ಮುನ್ನೂರ ಎಪ್ಪತ್ತೇಳು ಮ ನೂರ ಎಪ್ಪತ್ತ ಹ್ಮ ಆಮೇಲೆ ಮ ಅತ್ತು ಹ ಸ ಮನೆ ಅವತ್ ಕತ್ತಲ್ ರಾತ್ರಿ ನನಗ್ ಏಳ್ನೂರ ಏಳ ರ ಬಂದಐತಿಗ ಇ ಶಾಸ್ತ್ರ ಇ ಮ ಬ.. ಬರ್ತಾನಲ್ಲ ಯಾರು ಗೊತ್ತ ಮರ್ತ ಪಕ್ಕಾ ಬರ್ತ ಮತ್ತ ಅಕೌಂಟಿಗೆ ಮತ್ ಕಟ್ ಮಾಡ್ಕೊಂಡ ನಮ್ಮ ಅಕೌಂಟ್ ಇದ್ದೀರೋ ಬ್ಯಾಲನ್ಸ್ ನ
ಗ
ಬತ್ತ ಇಡತ ಕ ಡಾಳಿ ಚಿಕ್ಕನ್ ಪಟ್ಟಿ ಮಾಡಕ ಎಲ್ಲಡ ಒಕ್ಕ ಮಾಡ್ತೀವಿ ಹ ಎಂತ ಪ್ರಾಣತನೋಡು ಹ್ಮ ಇ ಅಮ್ಮ ಕಡ್ರ ಅವ ಅವತ ಅವ ಅವಾಗ ಆಡಕತ್ ನಾವ್ ಯಾವಾಗ ಸ್ಟಾರ್ಟ್ ಮಾಡಿವವಿ ಅವ್ನು ಸ್ಟಾರ್ಟ್ ಮಾಡತ್ ಅವ್ ನಾಲ್ಕದ್ ವರ್ಷ ಸಾರಟ ಆಕತ್ ಸುಮ್ಮನೆ ಯ್ರ ಯಾರ ಕತ್ತ ಕಡದಪ್ಪ ಇಲ್ಲ ಹ ಮತ್ರ ಚಳಿಗೆ ಅವನು ತ ಲಟರ್ತ್ತಲ್ಲ ತ ಲಟಗರ ಅವ
ಬ್ರಹ ಸಬ
ಮಾಡಏ ನಿ ಒ ಬಿಡಕ್ ಹದೆಂತ ಹೋಗ ಗಡಿಂತ ಅಲ್ಲಿರಿ ಬರ್ತನ ಬರ್ತ ಅಂತ್ ಬಿಟ್ಟ ಕಡೆ ಇಲ್ಲೀ
ಅದೇ ಬಲ್ಲ ಅವ ಬೆಟ ಹ ಅವನ ಯ ಸ
ಹತ್ತೆ ಅವ ಎಣನೂರು ಎಣರು ಎಲ್ಲ ಯೋಡಡ ಆಮೇ ಇಲ್ವಂದ ಬಂದಿಲ್ಲ ಬಂದಿಲ್ಲ ಮತ್ತೆ ಎಲ್ಲಾಡ ಹೋಗ್ ನ ಈವಾಗಿನ ಎಲ್ಲ ಮನೆೆದುಕ್ಕ ಇದ್ರ ಲಿಂಗದಾಳಿಗೆ ಹೊರದಲ್ಲ ಅಂತ ಅೇ ಎರಡ್ ಬಲ್ ಎಡಂತ ಹ್ಮ ಎರಡ್ ಬಲ್ ಎರಡ ಮೂರ್ ಬಲ್ ಎ ಅಂತ ಒಂದ ಒಂದ ನೋಡಲ್ಲ ಅಂತಂದು ಕೊಟ್ಟು ನಿಂಗ
ಮರ್ತ ಸುರೇ್ ನ ಎ ಇವತ್ತು ಹೊ ಎಂಗ್ ಅದ ಹೌ ಅ
ನವತ್ ಅವಗಿದ್ರಲ್ಲ ಅಲ್ಲ ಇಲ್ಲ ನಿ ಕಂಟ ಮಾತ ಬಿಿಟ್ಟಾರಲ್ಲಮಗೆ ಮಾತಾಡ್ತ ಈಗ ಕಟ್ರ ಮಾತಾಡ್ತಾನ ಹ ಮಾತಾಡದು ಈ ಅಡ್ತಾರ ಅ ಹ ನಿಿಕ ಬಸ ಕವಿತಾ ಮಾತ್ತ ನಿಮ್ ಕಡ ನಿ್ ಕಡೆ ನಿಮ್ ಕಡೆ ಮಾತಾಡೋಲ್ಲ ಹ ಅವನೇ ಮಾತಾಡ್ಸ ಮಾತಾಡಲ್ವ ಈೋ ಅವ ಯಾವಾಗ ಬೈತ್ನಲ್ಲ ಮಾತಾಡುದ ಅಲ್ಲವಾ ಅ ಮಾತಾಡಿಸಿದ್ರನು ಸುತಾನ ಬೈದ್ ಬಿಡ್ತಾನಂತೇನೆ ನೀ ಬ ಬಿಡ ಮಾತಾಡ ಆಕಿನ ಮಾತಾಡ್ದಲ್ ಬೇ ಬೆಜ ಬ ಬರ್ತ್ತ ಸತ್ತ ಮೆ ಯಾರ ಹತ ಬಂದಲ್ಲ ಬಂದಿರ ಕಳಸಾಲ್ಯ ಕಳಸಾಲ್ರು ಅ ಬ ಅಮನ್ ಬಟ್ ಅಮರ್ಲ್ಲ ಬರ ಕಕೊಂಡ ಒಳ್ಳೆ ನೋಡಾಗಿರ್ಲ್ಲ ಏನಾಗಿತ್ತ ಆಚ ಕುಂತಲ್ಲಕ ೂ ಬ ಹ್ಮ ತಪ ಸಣ್ಣ ನಾವು ನೋಡಿಲ್ಲ ಬರ್ದ ನೋಡಿ ನಾನು ತಾರಬ್ ಬರ್ತ ಯಾರ ಹವಲ್ಲ ಡಕ್ಕಿ ಪಸೋ ತ ನವ ನ ಮ ಡಕಿ ಬಸ ತ ಮಂದ ಕ್ಕಿ ಪ್ರಶಾಂತ ರಂಗದ ಮಗ್ ಬೆರತಲ್ಲ ಏ ಡಕ್ಕಿ ಬಸ ಕುೂರಿಕಾಯತ ಮ ಲಾರ ಕಾಯತಲ್ಲ ಅರರಣ ಸತ್ನ ಅರಣ ಎಡಿ ನಾವು ಕೊಟ್ಟಲ ಯ ಇದು ತಂಗಳ ದೊಡ್ಡ ತಂಗಳ ಅದ್ರ ಅಪೋಸಿಟ್ ಮ ಪ್ರಶಾಂತ ಅಂಗಡತ್ತಲ್ಲ ಅದ ಕ ಮ ಹೊಸ ಮನಿ ಅ
ಹೌದುದು ತ ಕತ್ತ ಮತ್ತೆ ಮತ್ತಿ ಏನ್ ಮಾಡ್ಬೋದು ಮಾಡಿ ಬಿಸ್ಿನನೆಸ್ ಮಾಡ್ತೆ ಏನ್ ಮಾಡ್ತೆ ಸುಮ್ಮನೆ ಊರ ರ ಸುಮ್ ನೀ ಕಾರ್ತ ಯಾವ್ದಲ್ಲ ಕಾರ್ತೋ ಕಾರ್ತೋ ಇಲ್ಕಂದ್ರೆ ಟೆಟ್ ಕೊಡ್ಸ ಟಕಟ್ ತೊಂಬು ಯಾವ್ದ್ರ ಮಾಡ್ಬ ಬಿಡಲ್ಲ ಹೆಂಗ ಬೆಳ್ಳೆ ಸಿರಿಕ ಹೆಂಗ್ ಬಿಡಿಾಕತ್ತ ಇಿಲ್ಲಲ್ಲ
ಹ
ಅದ ಅದೇ ನೀನ್ ಒಂದ ಯಾವ್ರ ಏನ ಮಾಡ ಗೋಡಿ ಅಂತ ಸದ ಅವನು ಬ ಹೋಗತಾನನು ಅಂದ ಬಿ ಸಪೇಟ್ನ್ಗ ಹೋದನ ಹತ್ರ ಹದ ನೋಡಿ ಏ ಮಾಡ ಆರ್ಮಿ ಹಾಕಪ್ಪ ಅಂತ ಆರ್ಮಿ ಹಾಕಲ್ಲ ಗೊತ್ತಾಯ್ಬಿಡ್ತ ಸುಮ ಯಾರ ಮ ಕಿರಯ ಮಾಡ್ತಂತಾನೆ
ಹೆಂಗಿದ ಅವರ ಅ್ರ ಹಂಗ ಐತ ಚಟ ಹ ಅ
ಅದ ಬರ್ಬಿಂಟ ತಿನ್ನವಾರ ಎಣ್ಣಾರ ಬತ ಕುಮ್ಮ ಅಲ್ಲದ ಲ್ಲ ಭೈ ಚ
ನಿ ಮಾ ಹೊರಗೆ ತಂದ ನಾನು ಅವನು
ಹಾ್ದರ ಅಾೆ ಅಲ್ಲಿ ಮನ್ ಕು ಬರ್ತ ಬರ್ ಗಾಡಿಯ ಲೈಟ್ ಹಚ್ಚಿ ಪಾಯಟ್ಕಿ ತರ್ಬೇಕು ನೋಡಿದ್ದಿಲ್ಲ ಹಂಗಲ್ಲ ನಾವು ಚಿಕನ್ ತೊಂಬ್ರಕ್ ಬಂದೀವಿ ಒಂಬತ್ತುವರೆಗೆ ಟೈಮ್ ಲ್ಲಿಿ ಇಿಂದ ಬರ್ತಿ ತಹವಿ ನಂತರ ಕ ಉ ನಾನ
ಅಲ್ಲಿ ಇವ ನಿಂತಿದ್ದ್ ನೋಡಿದಿಲ್ಲ ಅಲ್ಲಿ ಅ ವಿರಾಸಣ
ಹ ಸರ ಅಲ್ಲಿ ಕುರ್ಕುರಿ ಬು ತಾಕಡಿ ಅದಲ್ಲಿ ಕುರ್ಕುರಿ ದೊಡ್ಡ ಡ್ ಕುರ್ಕುರಿ ಹ ಹ ಬರ ಎ ಬತಿತ ನೈಟ್ ಬಂದಯ್ತ ಇಂಡಟ ಮತ್ತ ನ ಮೊ ನಂದ ಬ ಯಾವರ ಶನಲಿ ಅ್ಜಡಿ ಬರೆಮ ಇಲ್ಲಿ ಇಲ್ಲಿ ಜೊತೆಗೆ ಎಲ್ಲ ಪ್ರಾಣ ತಗದುಬಿಟ್ಟದೆ ಹಾ ಅಲ್ ಬಿೇಟಾಯ್ತು ನಮಗ ಅಲ್ಲಿ ನಿಂತಿದ್ ನ ಕುಡ್ಕುರು ಹ ಇಡ್ಕೊಂಡು ನಿಂತತ್ನ ಇವ ಯಕ ಹಡ್ಕೊಂಡು ನಿಂತನಪ್ಪ ನಾ ಹಡಕಲ್ಿವ ಅವ್ಳ ಸಿಿಕೇತದ ಹಾ ಬರಗಡೆ
ಹ್ಮ ದೊಡ್ಗಾಡಿ ತಳಗ ಬಿದ್ದತದ ತೋನ್ ಕ ಕೆ ಇಲ್ಲ ಅವ ಇವ ಹೊಂಟಾನ ಅ ಆಗ ಕುರ್ಕಡದು ಗಾಡಿ ಆಗ ಬಂದಿತ್ತಲ್ಲ
ಹ ಮಂಡಪುಣಗಿಂದ ಬಡಪ್ಸವರಿ ಹ ಬಂಡೆ ಬಂಗ ನಮ್ಮೂಊರ್ ಕಡೆ ಬರಂತದಾನ ನಮ್ ಅಂಗಡಿ ಹಾಕಿ ಅದು ಗಾಡಿ ಹಾಕಕ್ ಬರ್ತಾರಲ್ಲ ಬಡಿಗೆ ಗೊತ್ಬ್ರ ಅವನು ಅಂದ ನೀರ್ ಹಾಕುದಕ ಮಾಡ್ತ ಗೊತ್ತ ಅವ ಅಲ್ಲ ಅವಟ್ಟ ರ್ ಮಾಡ್ತರ ನ ಕೇಳ್ತವು ಗಾಡಿಗಳು ಮಾಲ್ ಹಾಕ ಬರ್ದಾರಲ್ಲ ಕಡೆ ಅಂಗಡಿಗಳಿಗೆ ಹ್ಮ ತು ಮಾಲ ಪಡ್ತಾರೆ ಹ್ಮ ಅದು ಆಕಿಂದ ಹೋಗ್ಯಾರ ಹ್ಮ ಅಲ್ಲೇ ಜೀನಿ ತಕ್ಕಿಯಲ್ಲಿ ಬಿದ್ದತಲ ಜಿಂತಕ್ಕಿ ಎಲ್ಲಿ ಸರಲ್ದಗದೈತಿ ಆ ವಿರೇಶ ಅ್ಣ ಅಕಡೆ ಹೋಗವ ನೋಡ್ಯಾನ ನೋಡ್ತಂದ ಹೇಳ್ಕೊಂಡ ನಿಂತಿದನ
ಹ್ಮ ಇಲ್ಯಕ್ ನಿಂತ ನಾವ ಬಂದಿವಿ ಇಲ್ಯಾಗ ನಿಂತ ಏನಂತಂದ್ರೆ ಪಾಂದೆ ಇಲ್ಲ ಹಾಕ ಆಚೆ ಹೊಂಟಿನಂದ ಹಂಗ ಗೊತ್ತಿಲ್ಲ ಚಿಕ್ಕ ತಿಂತ ಹೇಳಂದೆ ಹ್ಮ ಸಿದ್ದಿ ತಂದರಿ ಏಕ ಕೆಡ್ಕೊಂಡೋಗರಪ್ಪ ಯಾರಂಗ ಇತ್ತಿಲ್ಲ ಅಂದ ಕೊಡವ ಮರ ಮಂಡನಜ ಓ ಅವರ್ತ ಬಣ್ಣೆಪ್ಪನ್ ಬಿಟ್ಟ ಯಾರ ಅವನು ಅದಾನು ಇಲ್ಲಿ ಅವನು ಅಂತ ಏನ್ ಗ್ಯಾರಂಟಿ ಮಂಡಪ್ನು ಅಂತ
ಅವಂದ ಅಲ್ಲ ಹೋಗಬಡಿ ಅವಂದ ಅಲ್ಲ ಇವ ಮಾರ್ಯನ ಮಾರ್ಯನೇ ನ ಹ ಕೊಟ್ಟನೆ ಯಾರಿಗ್ ನನಗೆ ಕೊಡ್ತನೆ ಯಾರಿಗೆ ಗೊತ್ತು ಹ ಕೊತ ಮ